ಹಾ ಹಲೋ ಏನ್ ಮಾಡತ್ತಿ.
ಹಾ ಏನೆಲ್ಲಾ ನೋಡು ಕುಂತಿದ್ದೆ ನೀನು.
ನಾನು ಕುಂತಿದ್ದೆ ನೋಡು ಊಟ ಆಯ್ತಾ. ನಮ್ದು ಆಯ್ತು. ಏನ್ ಮಾಡಿರೀ ನಾವ್ ಪಲಾವ್ ಮಾಡಿದ್ದೆ. ಹಾ
ರೊಟ್ಟಿ ಚಪಾತಿ ಮಾಡಿದಿಲ್ಲ
ಇಲ್ಲ ಚಪಾತಿ ಮಾಡಿದ್ದೆ ಹ ಪಲಾವ್ ಮಾಡಿದ್ದೆ.
ಹೌದಾ
ಹಾ ನೀವು ಏನ್ ತಗೊಂಡ್ ಹೋಗಿದಿ.
ನಾನು ರೊಟ್ಟಿ ಪಲ್ಯ ತಂದಿದ್ದೆ.
ಹಾ
ಹ್ಮ ತಿಂದೆ
ಹೌದಾ
ಹಾ
ಹ್ಮ್ ಕೆಲಸ ಅಷ್ಟೊಂದಿಲ್ವಾ ಆಫೀಸಲ್ಲಿ.
ಹಾ ಕೆಲಸ ಇಲ್ಲ ಆರೂವರೆಗೆ.
ಹಾ ಹಾ ಹೌದಾ
ಹ್ಮ್
ಹ್ಮ್ ನಿಮಗ್ ಅಡಗೆ ಮಾಡಕ್ ಬರುತ್ತಾ
ಹಾ ಅಡ್ಗಿ ಮಾಡ್ತೀನಿ ಅಷ್ಟೇ ಅಷ್ಟೊಂದ ಬರಲ್ಲ ಅದ್ರಲ್ಲಿ
ಬಟ್ ಮಾಡ್ತರಿ ಯಾವಾಗಾದ್ರು ಮಾಡ್ತೀರಿ ಸ್ಪೆಷಲ್ ಏನಾದ್ರು ಮಾಡಕ್ ಬರುತ್ತೆ ತ್ತಾ
ಸ್ಪೆಷಲ್ ಏನಿಲ್ಲ ನಾನ್ ವೆಜ್ ಅದು ಮಾಡ್ತೀನಿ ಚಿಕನ್ ಅದು ಅದು ಅಷ್ಟೇ ಅದ್ರಲ್ಲಿ ಜಾಸ್ತಿ ಮಾಡಲ್ಲ ಯಾವಾಗಾದ್ರೆ ಅಷ್ಟೇ
ಯಾವಾಗಾದ್ರೂ ಮಾಡ್ತೇರೀ ನಮುಗು ಚಿಕನ್ ಅಂದ್ರೆ ಇಷ್ಟ ಇಷ್ಟ ಆದ್ರೆ ನಮ್ಮ್ ಮನೇಲಿ ಅಲಾವೆಲ್ಲ ಮಾಡಕ್ ಅದನ್ನ ನೋಡ್ತಿೀವಲ್ಲ ಮಾಡಲ್ಲ ಯೂಟ್ಯೂಬ ಅಲ್ಲಿ ನೋಡ್ತೀನಲ್ಲಾ ಅದು ಎಷ್ಟು ಈಜಿ ಇರುತ್ತೆ ನೋಡಿದ್ರೆ ಏನ್
ಸಿಹಿ ಮಾಡೋದು
ಹ್ಮ ಐಟಮ್ಸ್ ಬಾಳ ಇರೋದಿಲ್ಲ ಒಂದ್ ಐದ್ ಐದ್ ಬೇಡ ಆರು ಐಟಮ್ಸ್ ಹಾಕಿದ್ರೆ ಚಿಕನ್ ಆಗುತ್ತೆ ಹ್ಮ್ಮ್ ಬಟ್ಟೆ
ಹೆಿಗೆ ಜಾಸ್ತಿ ಬೇಕ್ರೆ
ಜಾಸ್ತಿ ಬೇಕು
ನಾನ್ವೆೆಜ್ಜಿಗೆ ಕಡಿಮೆ
ಕಡಿಮೆ ಹ್ಮ್ ನಿಮ್ಮ ಮನೇನ್ ಮಾಡಿರ್ ಸರ ಸಂಡೇ ಅಂಗೇ
ಹಾ ನಮ್ಮ್ ಮನೇಲಿ ಮಾಡಿರ್ತಾರಲ್ಲ ಮಾಡ ನಾನು ಜಾಸ್ತಿ ತಿನ್ನಲ್ಲ ನಾನ್ವೆಜ್ ಮಾಡ್ತೀನಿ ಅದ್ರ ನಾನ್ ಜಾಸ್ತಿ ತಿನ್ನಲ್ಲ ನಮ್ಮ್ ಮನೇಲಿ ತಿಂತಾರೆ ಎಲ್ಲಾರು ಹ್ಮ್
ನಮಗೆ ಕಬಾಬ್ ಇಷ್ಟ ಇಷ್ಟ ಆಗುತ್ತೆ ಚಿಕನ್ಕಿನ ಕಬಾಬ್ ಇಷ್ಟ ಆಗುತ್ತ ಹ ಹೊರಗಡೆ ತರಿಸೀ ತಿಂದಿರ್ತೀನು
ಹಾ ತರಿಸಸಿ ತಿಂದ್ರ ನಡೆಯತ್ತ ನಿಮ ಮನೆಯಲ್ಲಿ
ಹ ನಡೀತಿತಿ ತಂದಿರ್ತಾರ ವಾರಕ್ ಒಂದ್ಸಲ ಆದ್ರರು ತಂದು ಕೊಟ್ಟಿರ್ತಾರ
ಮತ್ತೆ ಅಳಿಸ್ತಿಲ್ಲ ಅದು ಮಾಡ ಕ ಏನ
ಹಾ ಆದ್ರ ಮಾಡುದಿಲ್ಲ ಅದೊಂತರ ಏನು ನಂಗು ಗೊತ್ತಿಲ್ಲವ ಒಂದ್ಸಲಾನ ಮಾಡಿಲ್ಲ ಅದೇ ಹ ಈಗೇಏನ್ ಮಾಡಿದ್ರ ಏನ್ ಭಯಲ್ಲ ಬಟ್ ಮಾಡಿಲಲ್ಲ ಒಂದ್ಸಲನು ಯಾಕ ಸುಮ್ನ ಅಂತ ಅದೊಂತರ ಹೆದರ್ಕಿ. ದೇವ್ರ ಮನೇನು ಪಕ್ಕ ಇರತ್ತಲ್ ಬೇಡ್ ಬಿಡ ಅಂತ ಸುಮ್ ಆಗೋದು.
ಹೊರಗಿಂದ ಎಷ್ಟ ತಂದ ತಿಂದ್ರು.
ಅದ ಅಂತ್ರೂ ಐವತ್ ರೂಪಯಕ್ ನಾಕ್ ಪೀಸ್ ಬೇಡ ಐದ್ ಪೀಸ್. ಕೊಡ್ತಾರ ಕಬಾಬು ಹ ದು ಎಷ್ಟ ತಿಂದ್ರು ತಿಂದಂಗ್ ಆಗುದಿಲ್ಲ. ಮತ್ತೆ ವೆಜ್ ಒಳಗೆ ಮಾಡಿರ್ತೀನಿ ಅಡಗಿ ಪನ್ನೀರ್ ಅದು ಮಾಡಿ ಇರ್ತೀನಿ ಯಾವಾಗಾದ್ರೂ ಹೋಳ್ಗೆ ಮಾಡಿರ್ತೀವಿ ಹಬ್ಬಕ್ ಕ್ಕೆ ಹೊಳ್ಗೆ ಈ ತರ. ಈಗಂತ್ರು ಮಾವಿನ ಹಣ್ಣ ಸೀಸನ್ ಇತ್ತಲ್ಲ ಬರೆ ಶಿಕರ್ನಿ ಹೋಳ್ಗೆ ವಾರದಲ್ಲಿ ಒಂದ್ಸ ಲಾದ್ರು ಹೋಳ ಶಿಖರಣಿ ಹೊಳ್ಗೆ ಇರೋದೆ ನಮ್ಮ ಮನೆಯಲ್ಲಿ ಅಂದ್ರೆ ಆ
ಹ್ಮ್ಮ್ ಶಿಕರ್ಣನೆ ಜಾಸ್ತಿ.
ಅಂದ್ರೆ ಶಿಕರ್ನಿ ಜಗ್ ಇಷ್ಟ ಪಡ್ತಾರ ನಮ್ಮ್ ಅಪ್ಪಾಜಿ ಅದಕ್. ಮತ್ತೆ ನಾವು ಮಾವಿನನ್ನತ್ ವಾರಕ್ ಒಂದ್ಸಲ ಆದ್ರು ಮಾಡು ಶಿಕರ್ಣಿ ಕು ಹ್ಮ್ಮ್. ಕ್ವಾಂಬಿನೇಷನ್ ಹೋಳ್ಗಿ ಇಷ್ಟ ಪಡ್ತಾರ ನಮ್ಮ್ ಮನೆಲಿ.
ಹೌದ.
ದ್ನು ಚಲೋ ಆಗುತ್ತ ಹೋಳ್ಗಿ ಇಷ್ಟ ಪಡ್ತಾರ ಹೋಳ್ಗಿ ಮಾಡಿ. ಹೇಳ ಬಿಟ್ಟಿರ್ತಿದ್ವಿ ಹೀಗಂತ್ರು ಬೇಸಿಗೆ ಒಳಗ.
ಹೌದ ಆ ಹೋಳಗಿ ಹಬ್ಬದೊಳಗ. ಕಸ್ಟೆ ಮಾಡ್ತೇವಿ ಇ ನಾರ್ಮಲ್ ದಿಂದಾಗ ಏನು ಮಾಡೋದಿಲ್ಲಾ ನಮ್ಮ ಮನೆ
ಮಾಡೋದಿಲ್ಲನಾ ನಮ್ದಿಲ್ಲ. ತಿಂಗಳ ಕಂಪಲ್ಸರಿ ಮಾಡ್ತೀವಿ ಅಮಾವಸೆ ದಿನ ಆದ್ರೆ ಒಂದೊಂದ ಸಲಾ ಯವಾಗದ್ರು ಅಮವಾಸ್ಯೆ. ತಪ್ಪಸೀರ್ತೀವಿ ಯಾರು ಇರಲ್ಲ ಮನೆಯಲ್ಲಿ ಊಟ ಮಾಡಕ ಅಂದ್ರ ಅವಾಗ ಶಿರಾ ಇದು ಮಾಡಿ ಮುಗಸೀರ್ತೀವಿ. ಆದ್ರ ಕಂಪಲ್ಸರಿ ಆಲ್ಮೋಸ್ಟ್ ಮಾಡಿ ಬಿಟ್ಟಿರ್ತೀವಿ ಈಗಂತ್ರು ಬೇಸಗೆ ವಿಷ ಕರ್ನಿ ಸುಮನಂತ್ರು ತಿಂಗಳದಾಗ ನಾಕ್ ಸಲ ಮಾಡಿದೀವಿ ನೋಡ್ರಿ. ಹ ಹಾ ಹಾ ಮುಗಿತ ಚ ಹಾ ಅದಕ್ಕೆ ಮಾಡಿದ್ವಿ.
ಹಾ ಈಗಾಗ್ಲೆ ಆಲ್ಮೋಸ್ಟ್ ಮತ್ ಈಗ ಕಡಿಮೆ ಆಗಕ್ ಬಂತು ಮಾವಿನಲ್ಲಿ
ಆದ್ರ ಮುಗಿತ್. ತು ಸೀಜನ್ ಅಂದ್ರೆ ತಿನ್ನು ಹಣ್ಣ ಅದವು ಶಿಖರ್ನಿ ಹಣ್ಣ ಇಲ್ಲ ಈಗ.
ದೇ
ಹ್ ಹ್ ಹಂಗ ತಿನ್ನುವ ಹಣ್ಣ ಅದವು ಅವನ್ ಏನ ಇಷ್ಟಪಟ್ಟು ತಿನ್ನಂಗಿಲ್ಲ. ಶಖರ್ನಿನ ಜಾಸ್ತಿ ಮಾಡಿರ್ತಿದ್ವಿ ಈಗ ಮುಗದೊಯ್ತು.
ಜಾಸ್ತಿ ಹಣ್ಣ. ತಿನ್ನಬೇಡ.
ಹೌದ ತಿಂತಾರ.
ಹ್ಮ
ಹ್ಮ್ ನೀವ್ ಮಾಡಿದ್ರ ಶಿಖರ್ಣಿದು.
ಹಾ ನಾವು ಜಾಸ್ತಿ ಶಿಖರ್ಣಿ ಮಾಡೇವಿ ಈ ಸತಿ ಆದ್ರ ನಾವು ಬರೆ ಚಪಾತಿ ಮಾಡ್ದಗ ಅಷ್ಟ ಕರ್ಣಿ ಜಾಸ್ತಿ ಮಾಡೋದು ಹ ನಾವು ಡೈಲಿ ನಮ್ಮನೆಲಿ ಚಪಾತಿ ಮಾಡ್ತೇವಲ್ಲ. ಹಂಗಾಗಿ ನಡು ಒಂದೊಂದ ದಿನ ಶಿಖರ್ಣಿ ಹ ಅದೇ ಚಪಾತಿ ಜೊತ ದಿನಷ ಎಲ್ಲ ಆಗುತ್ತೆ ನಾವೇನನ ಇಲ್ಲ ಅಂದ್ರೇ
ಹೌದು ಬಳಿ ನಿಂದು ಮಾಡ್ಯಾ ಚಲೊ ಆಗುತ್ತೆ.
ಹಾ ಅದು ಚಲೋ ಆಗುತ್ತೇ. ಯಾರಾದ್ರರು ಮನೆಗ್ ಊರಿಗ್ ಬಂದ್ರೆ ಬಾಳೆಣ್ಣಿಂದ ಜನ್ ಗಡ್ಲಿ ತಂದ್ ಬಿಡ್ತಾರಲ್ಲ ಯಾರು ತಿನ್ನಾಕಾದ್ರೆ ಯಾರು ಅಲ್ಲ ಅಂತಾರ. ಶೇಖರಣಿ ಮಾಡಿದ್ರೆ ಎಲ್ಲಾರು ತಿಂತಾರ ಹಾ ಅದೇ ಎಲ್ಲಾರು ತಿಂತಾರ. ಹಾ ಇದಕ್ಕೋಸ್ಕರ ಅದನ್ನೇ ಮಾಡ್ಬಿಟ್ರ್
ಹ ಹೌದು ಚಲೋ ಆಗುತ್ತ್ ದು ಹಿಗೆ ಎಗ್ ಬಿರಿಯಾನಿ ಈ ತರ ಮಾಡಿರ್ತೀರಾ ನೀವು.
ಹ್ಮ್ ಎಗ್ ಎಗ್ ಸಾಂಬಾರ್ ಎಗ್ ಬಿರಯಾನಿ. ಚಿಕನ್ ಬಿರಿಯಾನಿ ಮಾಡಿಲ್ಲ ಒಂದಸತಿನು ಚಿಕನ್ದು ಸುಕ್ಕ ಸಾಂಬಾರ್ ಅದು ಮಾಡ್ತಾರೆ. ಹ ನಮ್ಮದು ಹೊಲದು ಹಲದು ಅದಾವಲ್ಲ ನಮ್ದು ಹಲಕಾರ ಎಲ್ಲಾರೂ. ಜನ ಜಾಸ್ತಿ ಬಂದ್ರು ಅಂದ್ರೇ ಹೊಲಕ್ ಹೋಗಿ ಮಾಡ್ಕೊಂಡು ತಿನ್ ಬರ್ತಿವ್ ಅಲ್ಲೇ.
ಹಿಂದ ಬಂದಿರ್ತಿವಿ ಅಂದ್ರೆ ಹೊಲದಾಗ ಕಟ್ಟಗಿ ಅದು ಅಲ್ಲೇ. ಇರ್ತಾವಲ್ಲ ಅಲ್ಲೇ.
ಎಲ್ಲ ಅಲ್ಲೇ ತಗೊಂಡ್ ಹೋಗಿ ಅಲ್ಲೇ ಮಾಡಬೇಕೊಂಡು ತಿಂದ್ ಬರ್ತೀವಿ.
ಅದೊಂತರ. ಚಲೋ ಇರತ್ತ ಹೋಲದಾಗ ಊಟ ಮಾಡದು ಹಾ.
ದಮ್ಮ ಎಲ್ಲಾರೂ ಜಾಸ್ತಿ ಜನ ಬಂದಿರ್ತರಲ್ಲ ಏನಾದ್ರು ಹಬ್ಬ ಅದು ಇದು ಇದ್ದಾಗ.
ಹಾ ಅವಾಗೋಗ ಕೆರ್ತಿರಿ ಹ್ಮ್.
ಮಂಗಲ ಇದೆ ಇ ಬಸ್ ಜಡಿ ಎಲ್ಲಾ ಐತಿ ಕಟಗಿ ಅದೆಲ್ಲ. ಹಂಗಾಗಿ ಅಲ್ಲೇ ಮಾಡ್ಕೊಂಡು ತಿಂದ್ ಬರ್ತೀವಿ.
ಹ್ಮ್ ನಾವು ಚಿಕನ್ ಅವಾಗೆಲ್ಲ ಮಾಡಿಸ್ತಿದ್ರು ಬೇರೆದವರ್ ಮ ಇಲ್ಲಿ ಈಗಲೂ ಒಬ್ಬ್ರ ಅದರ ನಮ ತಮ್ಮ ಫ್ರೆಂಡ್ ಅಂತ ಅವ್ರು ಮಾಡಿ. ಕೊಡ್ತಿದ್ರು ನಾವೆಲ್ಲ ಅವ್ರಿಗೆ ಐಟಮ್ಸ್ ಚಿಕನ್ ಆಯತು ಮತ್ತ ಅದಕ್ಕ ಏನೇನ್ ಬೇಕ ಐಟಮ್ಸ್. ಎಲ್ಲಾ ಹೋಗಿ ಕೊಟ್ಟ್ ಬರ್ತಿದ್ವಿ. ಅವರು ಮಾಡಿಕೊಡ್ತಿದ್ರು ಅದ್ನ ಎರಡ್ ದಿನ ನಿಂತಿದ್ವಿ ಈಗಂತ್ರು ಮಾಡ್ಸಿ. ಹಂಗ್ ನಡತತಿ ಆದ್ರ ನಾವು ಮಳೆ ಮಡಂಗ್ ಲ್ಲ ಅಂದ್ರೆ ಅದ ಏನು ಒಟ್ಟೆ ಒಂದ್ಸಲಾನು ಮಾಡ್ ಲ್ಲ ಅದಕ್ಕೆ ಅವರು ಮಾಡ್ಕೊಡ್ತಿದ್ರು ಈಗದು. ಲ್ಲಯು ನಮ್ದ್ ಅಲೆ ಮನ ಇದ್ದಾಗ ಮಾಡಿ. ಕೊಂಡು ತಿಂದಿದವಿ, ಆದ್ರೇ ಈಗ ಹೊಸ ಮನೆ ಆದ ನಂತ್ರ ಒಂದ್ಸಲಾನೂ ತಿಂದಿಲ್ಲ.
ನಿಮ್ಮನೇಲಿ ಎಲ್ಲಾರೂ ತಿಂತಾರ ಚಿಕ್ಕನ್ ಮಟ್ಟನ್ನು.
ತಿಂತಾರೆ ನಮ್ಮ ಅಕ್ಕ ತಿನ್ನಂಗಿಲ್ಲ ನಾವು ಅಷ್ಟೇ ತಿಂತೀವಿ.
ಹೌದು ಹ
ಅದೊಂಂತರ ಚಲೋ ಇರುತ್ತೆ ಚಿಕನ್ ಕಿನ ಮಟನ್ ಇಷ್ಟ ಪಡ್ತಾರ ಮತ್ ಅದ್ರಾಗ.
ಹೌದಾ ನೀವು ಚಿಕ್ಕನ್ನು ಮಟ್ಟನ್ನ್ ಎಲ್ಲಾ ತಿಂತೀರಿ.
ತಿಂತೀವಿ ತಿಂತೇನಿ ಹ್ಮ ನಾ ಎಲ್ಲಾ ತಿಂತೀನ್ ಬಿಡು. ಅದ್ರೇನ ಕಮ್ಮಿ ಈ ವರ್ಷ.
ಹ
ಆದ್ರು ಕಮ್ಮಿ ವರ್ಷಕ್ ಒಂದ್ಸಲ ತಿನ್ನೋದ ದೊಡ್ಡದು.
ಹ ಹ
ಅದ್ರ ಕಬಾಬು ಹಿಂಗ ವಾರಕ್ ಒಂದ್ಸಲ ಆದ್ರೂ ತಂದ್ ಕೊಡ್ತಿಪ
ಹ್ಮ
ಹ್ಮ್ ಮತ್ತೆ ವೆಜ್ ಒಳಗೆ ಏನೇನ್ ಮಾಡಿರತಿರ ಸ್ಪೆಷಲ್ ಆಗಿ
ವೆಜ್ ಒಳಗ ಏನಿಲ್ಲ ಅದೇ ಫಲಾವ
ಗೋಬಿ ಮಂಚೂರಿ ಪಾನಿಪುರಿ ಈಥರ ಏನಾದ್ರು ಮಾಡಿದ್ರೆ ಒಂದ್ಸಲ ಆದ್ರರು
ನಮ್ಮ ಮನೇಲಿ ನಾನ್ ಇದ್ರಷ್ಟಾ ಗೋಬಿ ಅದು ಮಾಡಿರ್ತೀವಿ ಆಹ ನಮ್ಮ ವೈನಿ ಅದು ಅಷ್ಟ ತಲೇ ಕೆಡಸ್ಕೊಂಡ್ ಮಾಡಲ್ಲ ನಾ ಅವೇ ಯಾವಾಗಾದ್ರ ಮನೆಗ ಇರ್ತನ್ಲಾ ಮನೆಗ್ ಇದ್ದಾಗ ಹುಡುಗರದು ಬಂದಿದ್ರಂದೆ ಗೋಬಿ ಮಾಡತನ್ ನನ್ ಮಾಡ್ತೇನಿ
ಹ್ಮ್ ನಾವು ಲಾಕ್ ಡಾನ್ ಟೈಮ್ ಒಳಗೆ ಅವಾಗ ಮನೆ ಒಳಗ ಇರತಿದವಲ್ ಲಾಕ್ಡೌನ್ ಟೈಮ್ ನಾಗ ಗೋಬಿ ಪಾನಿ ಏನು ಸಿಕ್ತಿದ್ದಿಲ್ಲಲ್ಲ ಅವಾಗ ಜಾಸ್ತಿ ಮಾಡ್ತಿದ್ವಿ. ಗೋಬಿ ಮಾಡ್ತಿದ್ವಿ ಪಾನಿಪುರಿ ಸಮೋಸ ಈ ಥರ ಎಲ್ಲ ಮಾಡ್ತೀದಿ ಇದ್ವಿ ಈಗ ಮಾಡಿಲ್ಲ ರೀಸೆಂಟ್ ಆಗಿ
ಮನೇಲಿ ಮಾಡ್ಕೊಂಡ್ ತಿನ್ನೋದ ಚಲೋ ಅದ ಸುಮ್ಮನೆ ಹೊರಗ್ ತಿನ್ನೋದಕಿನ್ ಮನೇಲಿ ಮಾಡೋದ ಬೆಟರ್
ಮನಿ ಒಳಗ ಜಗ್ ಜನ ಇರ್ಬೇಕು ಅಂದ್ರೆ ಮಸ್ತ್ ಸುಮ್ಮ ಎಲ್ಲರಿಗೂ ತರುದೇಏನ ಅಂತಂದು ಮಾಡ್ತೇವಿ ಒಂದ ನೂರು ರೂಪಾಯಿ ಒಳಗ ಆಕೇತಲ್ಲ ಎಲ್ಲಾ ಅಂತ ಮಾಡ್ತೇವಿ. ಈಗ ಒಬ್ರ ಇಬ್ರ ಇರ್ತೇವಿ ಏನ್ ಮುವ್ವತ್ ರೂಪಾಯಿ ಇಬ್ಬರು ತಿಂದು ಒಗಿತೇವ ಅಂತಂದ ಅವ ತಂತ ಬಿಡದು ಹ್ಮ್ ಹ್ಮ್ ಅವಾಗ ಲಾಕ್ ಡೌನ್ ಒಳಗ್ ಸಿಗ್ತಿತಿಲ್ಲಲ್ಲಾ ತಿಂತಿದ್ವಿ ಅವಾಗೆಲ್ಲಾ ಮನಿ ಯೊಳಗ ಮಾಡ್ತಿದ್ವಿ. ನಮ್ಮಕ್ಕ ಅಲ್ಲಿ ಇದ್ವಿಲ್ಲಾ ನಮ್ಮಕ್ಕ ಮಸ್ತ್ ಮಾಡತ್ತಿತ ಅವಾಗ್
ಹಾ
ನಮ್ಮ ಅಕ್ಕ ಅಡಗೆ ಎಲ್ಲ ಅಕಿನ ಮಾಡ್ತಿದ್ಲ ಅವಾಗ ಗೋಬಿ ಮಂಚೂರಿಯ ಎಲ್ಲ ವೆರೈಟಿ ವೆರೈಟಿ ಮಾಡ್ತಿದ್ದಲ್ ಅಕಿ
ಹ್ಮ್ ಈ ಹುಯಾ ಗೋಬಿ ಮಂಚೂರಿ ನೀನಾಗ ನಿಮಗ ಮಾಡಕ್ ಬರತ್ತ
ಹ ನಾವು ಒಂದ್ಸಲಾನ ಮಾಡಿಲ್ಲ ಹಂಗ ನೋಡಿದ್ದೀನಿ ಎಷ್ಟ ಇಷ್ಟ ಸಲ ಮಾಡ್ಬೇಕ ಮಾಡ್ಬೇಕು ಅನ್ಕೊಂತೀನಿ ಮಾಡಕ್ ಆಗಲ್ಲ ಮತ್ತ ಒಬ್ಬಳೇ ಇರ್ತೀನಲ್ಲಾ ಮನ ಒಳಗ ಮತ್ ಸುಮ್ನೆ ಯಾಕೆ ಒಬ್ಬಕಿ ಕಿಗೆ ಎಷ್ಟ ತ್ರಾಸ್ ತಗೊಳ್ಳೋದು ಹ್ಮ ಒಬ್ಬಕಿಗೆ ಯಾಕ ಇಷ್ಟು ತ್ರಾಸ್ ತಗೊಳ್ಳೋದ ಅನ್ನೋದು ಮತ್ತು ಅಂಗಡಿ ಒಳಗೆ ತರಿಸಿ ತಿಂದ ಬಿಡ ಏನ ಮೂವತ್ ರೂಪಾಯಕ ಎಲ್ಲಾ ಬರ್ತಲ್ಲ ಅಂತ ಅಂದ
ಸಮ ಹೋಗಿ ಹೊರಗ ಹೋಗಿ ತಿಂದ ಬಂದ್ಬಿಟ್ರೆ ಅಲ ಮುಗೀತ್ ಕಷ್ಟ ಪಟ್ಟ ಅವರ ಅತ್ತಿ ನೋನ್ ವೆಜ್ ಬದಲಿ
ಹೌದ ಅದಕ್ಕ ನಾವು ಹೊರ್ಗ ತಂದಿರ್ತೇನೆ ಜಾಸ್ತಿ ಈಗಂತ್ರು ನಮ್ಮ ಅಕ್ಕ ಅದು ಬಂದಾಗ ಅಷ್ಟ ಪಾನಿ ಪುರಿ ಮಾಡಿರ್ತೇವ ಇಲ್ಲಿ. ಅವ ಅಲ್ಲೇ ಅವ್ರ ಕಡೆನ ಪಾನಿ ಇಸ್ಕೊಂಡ್ ಬರ್ತೀವಿ ನಾವು ಇಲ್ ಪುರಿತ ಪುರಿ ಕರ್ಕೊಂಡ ತಿಂತೀವಿ.
ಹೌ ಅವ್ರ ಕುರಿ ಅಂದ್ರೂ ಕಣ್ಮಿ ಕೊಡ್ತಾರಲ್ಲಾ ಪಾರ್ಸಲ್ ತಗೊಂಡಂದ ತಿನ್ಬೇಕಂತ್
ಅದ್ಕೈ ಇಲ್ಲಿ ಹತ್ ರೂಪಾಯಿ ಚೀಟನ ಇಪ್ಪತ್ತು ರೂಪಾಯಿ ಇರ್ತತಲ್ಲ ಜಾಸ್ತಿ ಇರುತ್ತತ ಪಾನಿ ಅಷ್ಟ ಇಸ್ಕೊಂಡ್ ಬರ್ತರವೆ ಪಾನಿ ಇಪ್ಪತ್ತು ರೂಪಾಯ ಪರಿಚಯ ಅದನ ಅಣ್ಣ ನಾವು ತಿಂತೇವಲ್ಲ.
ಹ
ಕೊಡ್ತಾರ ಕೊಡ್ತ ತರಾ ನಾವು ಪರಿಚಯ ಅದೇವಿ ಅಂತ ಅಂದ ಅಲ್ಲಿ ಅವ್ರ ಕಡೆ ಪಾಣಿ ಇಸ್ಕೊಂಡ್ ನಾವ್ ಇಲ್ ಪುರಿತಂದ ಕರ್ಕ. ಹಾ ತಿಂತೇವಿ ಅಕ್ಕಾ ಅದು ಬಂದಾಗ.
ಹು ಅದು ಚೊಲೊಆಗೇತಿ. ಗೊತ್ತಾ ಏನಪಾ ನಂಗು ಹಂಗ.
ಪೂರಿ ಅದು ಮಾಡಿರಂಗಿಲ್ಲಾ.
ಹಾ ನಾವು ಪಾನಿಪುರಿ ಅದು ಮಾಡಿಲ್ಲಾ ಜಾಸ್ತಿ ಅದಕ್ ಐಟಮ್ಸ್ ಜಾಸ್ತಿ ಬೇಕಂತಂದ. ನಾವ ಅದನ್ನ ಮಾಡಕ ಹೋಗಲ್ಲಾ ಗೋಬಿ ಅಂದ್ರೆ ಇನ್ನು ಸ್ವಲ್ಪ ಇಸಿ ಐತಲ್ಲಾ. ತಲ್ಲ ಅದನ್ನ ಆದ್ರ ಮಾಡತೆವಿ ಗೋಬಿ ಅ ಪಾನಿ ಪುರಿ ಅಂತೂ ಮಾಡಿಲ್ಲಾ ಒಂದ ಪಾರ್ಸಲ್ ತಗೊಂಬಂದ ತಿನತೇವಿ.
ಹ ಪುರಿ ತರಬೇಕ ಅಲ್ಲಿ ಪಾನಿ ಇಸ್ಕೊಂಬರ್ಬೇಕು ಅಂದ್ರ ನಿಮಗ ತಿಂದಂಗ ಆಗುದ. ತೌದ ಹೌದ್ರಾ ಇತ ಕೊಡತಾರ.
ಹೌದ ಅವ್ರ ಪಾರ್ಸೆಲ್ ತಗೋ ಬಂದಿದ್ದು ತಿಂದಂಗ ಆಗಲ್ಲದು. ಅಂದ್ರೆ ಐದು ಆರು ಇಷ್ಟ ಕೊಡ್ತಾರ ತಿಂದಂಗಾಗಲ್ಲಾ. ಬನತಡಿ ಹು ಹೋಗ ಹೋಗ.
ಹಲೋ
ಹಾ ಹಾ ಆಯ್ತು ಬರಿ.
ಹಾ ಬಾಯ್.
ಕೀ